ಹಲೋ
ಹಲೋ
ಹಲೋ
ಹಾ ಹೇಳಬರು ಕೇಳಿಸತೈತೆ
ಬ್ರ ಊಟ ಆಯ್ತಾ
ಹು ಆಯ್ತು ನಿಮ್ದು
ಆಯ್ತು ಬ್ರೋ
ಏನ್ ಮಾಡ್ತಿದ್ದಿಬ್ರೋ ಅಪ್ರಪ ಕಾರ್ ಮಾಡಗ್್ಬಿಟ್ಟಿದ್ದೀರಾ
ಹ ಏನಿಲ್ಲರು ಹಿಂಗಗೆ ಸ್ವಲ್ಪ ಊಟ ಊಟ ಮಾಡಿ ಕುಂದಿದ್ದೇವಿ
ಹ ಹಾ
ಹ್ಮ್ ಬಾಳ ದಿವಸಯ ತಲ್ಲಾ ಫೋನ್ ಮಾಡಿ
ಹ್ಮ್ ಹ್ಮ್
ಅದಕ್ಕೆ ಮಾಡದಿವರು
ಊಟ ಎಲ್ಲಾ ಮುಗಿತಬ್ರು
ಹಮ್ರ ನಿಮ್ದು
ಹ್ಮಬರು ಆಯ್ತು
ಏಂಬ್ರೋ ಒಂದ ಫೋನ್ ಮಾಡಲ್ಲ
ಹಂಗಗೆ ಎಕ್ಸಾಮ್ಸ್ ಇತ್ತು ಇವಾಗ ಸ್ವಲ್ಪ ಹಂಗೆ ಎಕ್ಸಾಮ್ ಉಗಿದ್ಮೇಲೆ ಮಾಡೋಣ ಅಂತ ಸುಮ್ ಆಗ್ಬಿಟ್ಟಿದ್ದೆ ನಾನು ಇವಾಗ ಎಕ್ಸಾಮ್ ಅಲ್ವಾ ಹಾಗೆ ಹಂಗಾಗಿ ಫೋನ್ ಎಲ್ಲಾ ಜಾಸ್ತಿ ಯೂಸ್ ಮಾಡ್ತಿಲ್ಲ ಎಕ್ಸಾಮ್ ಹೋಗಿರಿ ಅಂದ್ಬಿಟ್ಟು ಮಾ ಹೊತ್ತಿಗೆ ಮಾಡೋಣ ಮಾತಾಡೋಣ ೇಿಂದ ನಿಧಾನಕ್ಕೆ ಇನ್ನೇನು ಅವ್ರಿಗೂ ಎಕ್ಸಾಮ್ಗೆ ನಿಮ್ಗೂ ಎಕ್ಸಾಮ್ ಇರುತ್ತೆ ಅಂದ್ಬಿಟ್ಟು ನಾನು ಸು್ ನಾವು ಹೊಟ್ಟೆ ಮಾಡ್ಲಿಲ್ಲ ಮಾಡೋಣ ಅಂದ್ಬಿಟ್ಟು ನೋಡಿದ್ರಿ ಇವತ್ತು ನೀವೇ ಮಾಡಿದೀರಾ ಪ್ರೂಪಕ ಏನ್ ಅನ್ಸ್ಕೊಂಡು
ಹ್ಮ ನಾವ ಒಬ್ರು ಅವತ್ತೇ ಫೋನ್ ಮಾಡೋಣ ಅಂತ ಅಂದ್ಕೊಂಡ್ ಮಾಡಕ್ ಹೋದ್ರೆ
ಹಾ ಹಾ
ಹ್ಮ ನಿಮಗೆ ಸ್ವಪ ಕಾಲೇಜಲ್ಲಏನ ಫಂಕ್ಷನ್ ಇದೆ ಅಂತ
ಹ್ಮ ಹಾ
ಮಾಡಾಕ್ ಆಗರ್ಲಿಲ್ಲಬ್ರು
ಹ್ಮ ಹಾ
ನೀವ್ ಬಿಡಿಗ್ರ ಮರ್ತೇ ಬಿಟ್ಟಿದೀರಾ
ಏ ಹಂಗೇನಿಲ್ಲ ಅವರು ಅದ ಹೇಳದ್ನಲ್ಲ ಎಕ್ಸಾಮ್ಸ್ ಇತ್ತು ಅದಕ್ ಮಾಡಕ್ ಆಗ್ಲಿಲ್ಲ ಅಂತ ನೀವಾರು ಮಾಡ್ಬೇಕಕ್ತಾನೆ ಕಾಲ್ನ ಇವಾಗ ನೀವ ಮಾಡಡಿ ರ ಓಕೆ ಅವಾಗ ನ ನೆನಪಾದಾಗ ಮಾಡ್ಬೇಕಕ್ತಾನೆ
ಅದೇ ಬ್ರರು ಮಾಡ್ತಿದ್ವಿ ಅವತ್ತು ಎಲ್ಲ ಸ್ವಲ್ಪ ಕಾಲೇಜ್ ಫಂಕ್ಷನ್ ಇತ್ತು
ಹಾ ಹಾ
ಹಾಗಾಗಿ ಮಾಡಕ್ಕಾಗಿಲ್ಲ
ಬನ್ಫಕ್ಷನ್ ಪ್ರ ಕಾಲ ಚಲ್ಲಿ
ಇದೇಬ್ರು ಸ್ವಲ್ಪ ಯತ್ನಿಕ್ಲಿ ಅಂತೆಲ್ಲ ಮಾಡಿದ್ರು ಮಕೋತ್ ಸವಯತ್ನ ಬ
ಹ್ಮ್ ಹ್ಮ್
ಹ್ಮ್ ಮಾಡಿದ್ರ ನಾವವು ಬೇ್ರ ಪಫಸ್ಟ್ ಟೈಮ್ ಅಲ್ವಾ
ಹಾ ಹಾ ಹಾ ಹಾ
ಕ್ಯೂರಿಯಾಸಿಟಿ ಜಾಸ್ತಿ ಫಂಕ್ಷನ್ ಆಮೇಲೆ
ಹ
ಹೆಂಗಿರುತ್ತೆ ಏನಿರುತ್ತೋ ಫಂಕ್ಷನ್ ಯಾವ ತರ ಇರುತ್ತೋ
ಹಾ ಹಾ
ಹ್ಮ ಮಂಗ ಆ
ಹ್ಮ್ ಹ್ಮ್
ಹೂೋಗಿದ್ದಿದ್ರ
ಎಷ್ಟ್ ದಿನ ನಡೀತಬ್ರು ಫಂಕ್ಷನ್
ಏಳ್ ದಿವಸಬ್ರು
ಎರಡೇ ದಿನನ ಹೆತಿಕ್ ಡೇ ಕಾಲೇಜ್ ಡೇ ಅಂತ ಅಷ್ಟೇ ಇನ್ನೇನ್ ಬೇರೆ ಏನ್ ಫಂಕ್ಷನ್ ಮಾಡ್ಲಿಲ್ಲ ಕಲ್ಚರಲ್ ಆಕ್ಟಿವಿಟಿ ಅದು ಇದು ಅಂತ
ಎಸ್ ಪೋರ್ಸ ಇತ್ತು ಗರು
ಹಾ ಹಾ
ಸ್ಪೋರ್ಸ್ ಎಲ್ಲ ಆಡ್ಸ್ರು ಮತ್ತೆ ಕಲ ಪ್ರೈಸ್ ಇದೆ ಎಲ್ಲ ಕೊಟ್ಟರು
ಹ್ಮ್ ಹ್ಮ್
ಮತ್ತೆಲ್ಲಾ ಕಲ್ಚರಲ್ ಆಕ್ಟಿವಿಟೀಸ್ ಇದವು
ಹ್ಮ್್ಮ್ ನೀವ ಯಾವ್ದಕ್ಕೂ ಪಾರ್ಟಿಸಿಪೇಟ್ ಮಾಡ್ಿಲ್ ಒಬ್ರು ಸ್ಪೋರ್ಟ್ಸ್ ಕಲ್ಚರ್ ಆ ಟ್ಟ ಡ್ರಾಮಾ ಡ್ಯಾನ್ಸು ಅದದಕ್ಕೂ ರಂಗೋಲಿ ಕಾಂಪಿಟೇಷನು ಹಾ ಹಾ
ಕಬಡ್ಡಿ ಎಲ್ಲ ಪಾರ್ಟಿಸಿಪೇಟ್ ಮಾಡಿದಿವ್ರಾ
ಹ ಸಥರ ಗೇದ್ರಾಮ್ರ
ಹ್ಮ್ ಎಲ್ಲಿ ಇಬ್್ರ ಒಂದು ಎರಡು ಮ್ಯಾಚ್ ಕಿದ್ವಿ ಮತ್ತೆ ಸೋದವಿ
ಯಾಕ್ಬ್ರೋ ಟ್ರೈ ಮಾಡ್ಬೇಕಕ್ ಅದು ನೀವ ಇದಿದ್ದು ಹೆಂಗ ತೋತ್ರಿಿಬ್ರರು
ನಮ್ ಗಗೆಿಲ್ಲಾಡಕ್ ಬರುತ್ತೆವ್ರು
ಸ್ಕೂಲ್ ಟೈಮ್ ಅಲ್ಲಿ ಇದ್ದಾಗ ಅಷ್ಟ್ ಚೆನ್ನಾಗ್ ಆಡ್ತಿದ್ರಿ ವಾಲಿಬಾಲ್ ಓತ್ರೋ ಥತ್ರೋ ಬಾಲ್ ಎಲ್ಲ ನೆ ನೀವ ಏನ್ ಬೋ ನೀವ ಇದ್ದು ಟೀಮ್ ಎಲ್ಲ ಗೆಲ್ಸಿತ್ತ ಅಲ್ವ ಸ್ಕೂಲದ ಇದಾಗ
ಅಲ್ಲಬ್ರು ಅವಾಗ ಎಲ್ಲ ಅವಾಗ ಆಡ್ ಅವಾಗ ಆಡ್ತಿದ್ವಿ ಸಣ್ಣನ ಇವಾಗೆಲ್ಲ ಆಡಕಾಗುತ್ತೆ
ಹಾ ಓ ಹಾಗೆ ಪಿಯುಸಲೆ ಎಲ್ಲ ಆಡ್ ಿದ್ರಲ್ಲಬ್್ರರು ಯಾಕೆ ಇಂಜಿನಿಯರಿಂಗ್ ಬಂದ ತಕ್ಷನ ಏನ್ ಮಾಡತಕೋಬ ಬಿಟ್ರೆ ಹೆಂಗೆ
ಹ ನಿಮ್ಗೆ ಗೊತ್ತಲ್ಲ ಬ್ರ ಇಂಜಿನಿಯರಿಂಗ್ ಪ್ರಜರ್ ಹೆಂಗಿರುತ್ತೆ ಅಂತ ಬರಿ
ಹೌದು್ ಬರಿ ಹಓದ ಹದು ಬರ ಹದು ಅದಕ್ಕೆ ಅದ ನಿಮ್ ಪ್ಯಾಷನ್ೇ ಬಿಟ್ಬಿಟ್ರೆ ಹೆಂಗೆ ಇಬ್ರು ನೀವು ನೋಡ ಸ್ಕೂಲ್ ಲೆವೆಲ್ ಡಿಸ್ಟ್ರಿಕ್ ಪೆಲ್ಲಹರ್
ಹ ಏನಾದ್ರು ಮನೆಯಿಂದ ಎಲ್ಲಾ ಮನೆಯ ಕಡಿಂದ ಕಷ್ಟ ಪಟ್ಟ ಕಳಸಿದ್ರ ದೂರ ವರ ಬಂದಿರ್ತಿೀವಿ
ಹ ಹ ಹ
ಸ್ವಲ್ಪ ಹೋದ ಕಡೆ ಕಾನ್ಸಂಟ್ರೇಟ್ ಮಾಡೋಣ ಅಂತ ಅಷ್ಟೇ
ಮಾಡಿ ಅದಕ್ಕೆ ನಿಮ್ ಪಫ್ಯಾಶನ್ ಬಿಡ್ಬಾರಡ್ದಲ್ವಾ ಈ ಕಡೆ
ಹ್ಮ್ ಹ ಅದು ನಿಜಾನೇ
ಹ್ಮ್ ಮತ್ತೆ
ಏನ ಏನ ಬ್ರೋ ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ
ನೆಕ್ಸ್ಟ್ ಟೈಮ್ ಬರು ಟ್ರೈ ಮಾಡಿ ನಿಮ್ ಟೀಮ್ ನೀವ್ ಇದೀರಾಂದ್ರೆ ಸೋಲ್ ಮಾಡ್ದ ಆ ಟೀಮು ಬ್ರರು ನೀ ನೀವು ನೋಡುದ್ರಿ ಡಿಸ್ಟ್ರಿಕ್ ಬ್ಲೇರ್ ಅಲ್ಲಿ ಆಡ್ಕೊಂಡ ಎತ್ಕ ಬಂದಿದೀರಪ್ಪಾ ನೀ ಇಲ್ ನೋಡುದ್ರೆ ಎರಡ್ ಮ್ಯಾಚ್ಗೆದ್ವಿ ಅಂತೀರಾ ಏನ್ ಬ್ರೋ ನಿಮ್ದು ಅದೇ
ರು ಸ್ವಲ್ಪ ಬೇರೆ ಬ್ರಲ್ಲ ಸ್ಟ್ರಾಂಗ್ ಇದ್ರು
ಹ ಹಾ
ಆದರೆ ಜಾಸ್ತಿ ಪ್ರಾಕ್ಟೀಸ್ ಇಲ್ಲ
ನೀವು ಪ್ರಾಕ್ಟೀಸ್ ಕೇಳ್ಬೇಕಕ್ ತಾನ ಬ್ರೋ ನಿಮ್ ಹೆಚ್ಚೋಡಿನ ಅಥವಾ ಏನು ಯಾರು ಇರ್ತ್ತಲ್ಲೋಆರ್ಡಿನೇಟರ್ ಅವ್ರನ್ನ ಕೇಳ ಸರ್ ಪ್ರಾಕ್ಟೀಸ್ ಮಾಡ್ಬೇಕು ಬಿಡಿ ಸರ್ ಅಂತ ಹಂಗೆ ತಾನೇಗ ಎಲ್ಲೂ ಸು್ರ ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತ
ಎಸ್ ಬ್ರೋ ಎಸ್ ಬ್ರೋ
ಹ ಬ್ರೋ ಅದಕ್ಕೆೇ ಹೇಳಿದ್ದು ಪ್ರಾಕ್ಟೀಸ್ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಇಯರ್ ಚೆನ್ನಾಗಿ ಪ್ರಾಕ್ಟೀಸ್ ತಕೊಂಡ್ ಗೆಲ್ಲಿ ಬ್ರೋ ಮಿಸ್ ಮಾಡ್ಕೋಬೇಡಿ
ಗೆಲ್ಬೇಕು ಬ್ರೋ ಜೀವನದಲ್ಲಿ ಸೋಲ್ ಲ್ಬಾರ್ದು
ಹೋಲ್ಬಾರ್ದು ಗೆಲ್ಬೇಕು ಸೋಲೆ ಗೆಲುವಿನ ಮೆಟ್ಟಿಲು ಅಂತ ಗಾದೆ ನೆನಪು ಮಾಡ್ಕೊಂಡು ಬ್ರೋ ಮುಂದೆ ಇಡಿ ಎಜ್ಜನ
ಹ ಬ್ರೋ ಅದ ಅದು ಬ್ರೋ ನೀವ ನೀವು ನಂಗೆ ಹೆನ್ ಬ್ರೋ ಬೇಜಾರಾಗಿದ್ದ ಅಂದ್ರೆ ಲಾಸ್ಟ್ ಟೈಮ್ ಅಲ್ಲಿ ಲಾಸ್ ಟೈಮ್ ಅಲ್ಲಿ ಎಲ್ಲಾ ಹಂಗಿದ ಇದ್ವಿ ಈಗ ನೋಡಿದ್ರೆ ಫೋನ್ ಇಲ್ಲ ಏನಿಲ್ಲ
ಹಂಗ ಆದ್ರೆ ಬ್ರೋ ನಿಮ್ಗೆ ಗೊತ್ತ ಇಂಜಿನಿಯರಿಂಗ್ ಬರಿಯೋದು ಓದೋದೆ ಜಾಸ್ತಿ ಇರುತ್ತೆ ಮ ಅಸೈೆಂಟ್ ಮೆಂಟ್ಸ್ ಮತ್ತೆ ಇಂಟರ್ನಲ್ಸ್ ಅಂತ ಇವೆ ಜಾಸ್ತಿ ಫೋನು ನೋಡಕ್ ಆಗಲ್ಲ ಮನೆ ಕಡೆ ಒ ಸ್ವಲ್ಪ ಹಂಗೆ ನೋಡ ಇವಾಗ ಇವಾಗ ಮಾಡಿದೀರಲ್ಲ ಬ್ರೋ ರೆಗ್ಯುಲರ ಆಗಿ ಮಾಡೋಣ ಬಿಡಿ ಇನ್ನೆ
ಅದೇ ಬ್ರೋ ಸ್ವಪಾ ನಾವು ನಮ್ ಫ್ರೆಂಡ್ಸ್ ಎಲ್ಲಾ
ಹ ಹಾ
ಹ್ಮ್ ಸ್ವಲ್ಪ ಟ್ರಿಪ್ ಹೋಗಣಂತ ಪ್ಲಾನ್ ಮಾಡುದ ಇವ್ರ ಮೊನ್ನೆ
ಹ ಹ ಯಾವ ಕಡೆ ಬ್ರೋ
ಈಗ ಬ್ರೋ ಅದು ಇನ್ನದ ಪ್ಲೇಸ್ ಫಿಕ್ಸ್ ಆಗಿಲ್ಲ
ಹ್ಮ ಹ್ಮ್
ಇಲ್ಲೆಲ್ಲೋ ಹತ್ರಗಿತ್ರ ಬೇಡ ಸೋಲ್ಪ ದೂರ್ಗಡೆ ದೂರ ಹೋಗೋಣ
ಔಟ್ ಆಫ್ ಸ್ಟೇಟ್ ಅಥವಾ ಔಟ್ ಆಫ್ ಕಂಟ್ರಿ ನವರು
ಹ್ಮ ಇಲ್ಲ ಬ್ರೋ ಔಟ್ ಆಫ್ ಸ್ಟೇಟ್ ಹೋಗಣ ಅಂತ ಈಗೆಲ್ಲಾದ್ರೂ ಸ್ವಪ ಟ್ರೆಕ್ಕಿಂಗು ಒಳ್ಳೊಳ್ಳೆ ವ್ಯೂ ಪಾಯಿಂಟ್ಸ
ಹಓ ಹ್ಮ ಇವಾಗ ಬೇರೆ ಹ ರೈನ್ ಹಾ ಹಾ ಹಾ
ಬ್ರೋ ಸ್ವಲ್ಪ ಟ್ರೆಕ್ಕಿಂಗ್ ಹೋಗ್ಬೇಕಂತ ಬಹಳ ಡ್ರೀಮ್ ಇದೆ
ಹ ಬ್ರೋ ಈಗ ರೈನಿ ರೈನಿ ಸೀಸನ್ ಬೇರೆ ಟ್ರೆಕ್ಕಿಂಗ್ ಸಾಕತ್ಗಿರುತ್ತೆ ಹೋಗ್ಬೇಕು ಚೆನ್ನಾಗಿ ಇರುತ್ತೆ ಈ ತರ ವೇದರಲಿ
ಅದಕ್ಕೆ ಬ್ರ ಹೋಗಣ ಅಂತ ಹುಡ್ಗರೆಲ್ಲ ಪ್ಲಾನ್ ಮಾಡುದವಿ ಮೊನ್ನೆ ಪ್ಲಾನ್ ಮಾಡಿದ ತಕ್ಷಣ ನನಗೆ ಫಸ್ಟ್ ನೆನಪಾಗಿದ್ದ ನೀವು
ಹಾ
ಪ್ಲಾನ್ ಮಾಡುದಬ್ರ ಹೋಗಣ ಅಂತ
ಹಾ ಹಾ
ಆಮೇ ನೆನಪಾಗಿದೆ ನೀವು
ಓ ಹಂಗಗೆ
ನಿಮ್ಗೆ ಖರೀದಿ ಹೆಂಗ ಹೋಗಕ್ಗುತ್ತೆ ನೀವ್ ಬರ್ಲೇಬೇಕು ಅಂತ ಕೆರನ ಅಂತ ಫೋನ್ ಮಾಡ್ದಬ್ರ
ಹಓ ಹ ಈಗ ಟ್ರಿಪ್ಗೆ ಹಯ್ತಿದ್ದೀರಾ ಅದಕ್ಕೆ ಕರಯಣ ಅಂತ ಫೋನ್ ಮಾಡುದ ಮತ್ತೆ ಯಾವ ಕಡೆ ಇನ್ನು ಫಿಕ್ಸ್ ಆಗಿಲ್ಲ ಅಂತಿರಾ ಮತ್ತೆ ಟ್ರಿಪ್ಗ್ ಬನ್ನಿ ಅಂತೀರಾ ಬ್ರೋ ಅಂತರ ಏನ್ ಬ್ರೋ
ಬೋ ಇಲ್ಲಿ ಎಲ್ಲಾದ್ರೂ ಕೇರಳ ಸಳ್ ಹೋಗೋಣ ಅಂತ
ಕೇರಳ
ಅಮ್ರ ಕೇಳ ಸಡ ಹಣ ಅಂತ ಅಂದಕೊಂಡಿದವಿ
ಹಾ ಹಾ
ಹ್ಮ ಅದಿಕ್ಕೆ ನೋಡ್ಬೇಕುರು ಕೇರಳ ಸೈಡು ಸ್ವಪ ಎಲ್ಲಾ ಚೆನ್ನಾಗಿದಾವೆಲ್ಲ
ಹಾ ಹಾ
ಟ್ರೆಕ್ಕಿಂಗ್ ಮ ವ ವ್ಯೂ ಪಾಯಿಂಟ್ ಎಲ್ಲ ಚೆನ್ನಾಗಿದಾವ ನೋಡೆ
ಹಾ ಹಾ
ಹಾಗಾಗಿ ಕೇರಳ ಸೈಡ್ ಹೋಗಣ ಅಂತ ಪ್ಲಾನ್ ಮಾಡವ್ರು ಹುಡುಗೂರಿನ ಹೊಳ್ಳೆಸಬೇಕು ಸ್ವಲ್ಪ
ಹ್ಮ ಹ್ಮ್
ಇ ನಿಮ್ ಫ್ರೆಂಡ್ಸ್ ಹೇಳಾದ್ರು ಇದ್ದಾರಾ
ಇಬ್ ನನ್ಗ ಅಷ್ಟೊಂದ ಪರಿಚಯ ಯಾರು ಇಲ್ಲ ಒಬ್ರು ಇಬ್ರು ಅವರೇ ಅವ್ರು ಬರೋದು ಅವ್ರ ಮನೇಲ್ಲಷ್ಟಿಕ್ ತ ಸ್ವಲ್ಪ ಕಳ್ಸಲ್ಲ ಅವರು
ಹ್ಮ್
ಹ್ಮ್ ನೋಡೋಣ ನಮ ಇನ್ನು ಟ್ರಿಪ್ ಯಾವ್ ಕಡೆ ಅಂತ ಕರೆಕ್ಟ್ ಫಿಕ್ಸ್ ಮಾಡಿದಬ್ರೋ ನನ್ನ ಮನೆ ಹೋಗಬಿಟ್ಟು ಹೇಳ್ತಿ ಒಟ್ನಲ್ಲಿ ಫಿಕ್ಸ್ ಮಾಡಿ ಒಟ್ಟನಲ್ಲಿ ಬರ್ತೀನಿ ನೈಂಟಿ ಪರ್ಸೆಂಟ್ ಬರ್ತೀನಿ ಕೇಳ್ಬಿಟ್ಟು ಯಾವ ಕಡೆ ಹೋಯ್ತೀರ ಯಾವ್ ಪ್ಲೇಸ್ ಎಷ್ಟ್ ದಿನ ಅಂತ ಕೇಳ್ಬಿಟ್ಟು ಹೇಳಿ
ಹಾ ಬ್ರೋ
ಕೇಳ್ಬಿಟ್ಟು ಕಿ ಹೋಗಣ ಜೊತೆಲ್ಲ
ಅಂದೋ ನಿಮ್ಗೆ ಕೇಳ ಸೈಡ್ದ್ರರು ಓಕೆನಾ
ಹಾ ಯಾ ಯಾವ್ ಕಡೆ ಆದ್ರೂ ಓಕೆನೇನಾನನು ನನ್ಗೇನ ಇಲ್ಲ ಒಟ್ಟು ಒಂದ್ ಕಡೆ ಫಿಕ್ಸ್ ಆಗಿ ಫಿಕ್ಸ್ ಆಗಿ ಹಕ ಹೇಳಿ ನಡ್ತಿ
ಹಂಗ
ಹ್ಮ
ಸರಿ ಬರು ಹಂಗಾದ್ರೆ ಎಲ್ಲಾ ಇನ್ನೊಂದ್ಸಲ ಮಾತಾಡ್ತಿವಿ ಫ್ರೆಂಡ್ಸ್ ಎಲ್ಲ ನಡಬೇಕ ನೀವು ಯಾರ ಕರ್ಕೊಂಡ್ ಬರಂಗರ ಕರೆಕ್ ಫ್ರೆಂಡ್ಸ್ನ
ಹಾ ಕೇಳ್ ನೋಡ್ತೀನಿ ನ್ ಫ್ರೆಂಡ್ಸು ಯಾರಾರು ಬರ್ತಾರ ಅಂತ ಅವ್ರ ಏನಾರ ಬರ್ತೀನಿ ಅಂದ್ರೆ ಒಂದ್ ಮೂರ್ ಜನ ನಾನು ನಮ್ ಫ್ರೆಂಡ್ಸ್ ಒಂದಿಬ್ರು ಅವ್ರ ಮೂರ್ ಜನ ಆಯ್ತಾರೆ ಕೇಳ್ಬಿಟ್ಟು ಹೌದು ನೀವು ಪ್ಲೇಸ್ ಯ ಕಡೆ ಎಷ್ಟು ಯಾವ ಯಾವ್ಯಾವ ಪ್ಲೇಸು ಎಷ್ಟುಷ್ಟು ದಿನ ಆಯ್ತದೆ ಅಂತ ಕೇಳಿ ನಿಮ್ಮ ಫ್ರೆಂಡ್ಸ್ ಕೇಳಬಊಟ್ಟು ಹೇಳ್ಬಿಟ್ಟು ಮತ್ತೆ ಹೇಳಿ ನಾು ನ ಫ್ರೆಂಡ್ಸ್ ಹೇಳ್ ಕತೀ ಮುಂಚತ್ವಾಗ್ಲಿ ಅವರು ಅವ್ರ ಪೇರೆಂಟ್ಸ್ ಕ ಹೇಳಿ
ಹ
ಕೇಳ್ಬಿಟ್ಟು ಕೇಳ್ಬಿಟ್ಟು ಹೇಳ್ತೀನಿ
ಬ್ರೋ ನಾನ ಏನ್ ಅನ್ಕೊಂಡೆ ಅಂದ್ರೆ ಈಗ ನಮ್ದ ಟೆನ್ ಫ್ರೆಂಡ್ ಎಲ್ಲ ಇದ್ರಲ್ಲಾ
ಹ್ಮ್ ಹ್ಮ್
ಎಲ್ಲ ಒಂದ್ಸಲ ಕರಿಯಣ ಅಂತ ಅಂದ್ಕೊಂಡೆ
ರಾ ಎಲ್ರೂ ಒಂದೇ ಟೈಮ್ಗೆ ರಜಾ ಸಿಗ್ಬೇಕು ಒಂದೇ ಒಬ್ಬೊಬ್ರು ಎಕ್ಸಾಮ್ ಇರುತ್ತೆ ಒಬ್ಬೊಬ್ರಿಗೆ ಇಂಟರ್ನಲ್ಸ್ ಇರುತ್ತೆ ಒಬ್ಬೊಬ್ರಿಗೆ ಲ್ಯಾಬ್ ಎಕ್ಸಾಮ್ ಇರುತ್ತೆ
ಅದಕ್ಕೆ ನೀವು ಒಂದ್ಸರ್ತಿ ಇಲ್ಲಾಂದ್ರೆ ಎಲ್ಲಾರ್ದು ನಂಬರ್ ಇದ್ರೆ ಗ್ರೂಪ್ ಏನಾರ ವಾಟ್ಸಆಪ್ ಅಲ್ಲಿ ಕ್ರಿಯೇಟ್ ಮಾಡಿ ಬ್ರೋ
ಹ್ ಬ್ರೋ
ಕ್ರಿಯೇಟ್ ಮಾಡಿ ಒಂದ್ಸತಿ ಮೆಸೇಜ್ ಹಾಕಿ ಎಷ್ಟ ಜನ ರಿಪ್ಲೈ ಮಾಡ್ತಾರೆ ಅಂತ ನೋಡಿ ಕನ್ಫರ್ಮ್ ತಿಳ್ಕೊಂಡ್ರೆ ಇಲ್ಲಾಂದ್ರೆ ಒಟ್ಟಿಗೆ ಟೆಂತ್ ಅಲ್ಲಿ ಇರೋರೆಲ್ಲಾ ಒಟ್ಟಿಗೆ ಹೋಗ್ಬ ಹೋಗಿ ಬರಬೂದ
ಬ್ರೋ ಒಂದು ಇಬ್ಬರದಿತ್ತಷ್ಟೆ ನಂಬರ್ ಎಲ್ಲಾರದು ಇರ್ಲಿಲ್ಲ
ಹ ನಾನು ನೋಡ್ತೀನಿ ನಮ್ಮದ ಯಾರಾರ ಪರಿಚಯ ಇರೋರದು ಕೇಳಿ ನಂಬರಸ ಎಲ್ಲಾ ಕಳ್ಸ ತಿನಿ ಎಷ್ಟ ಆಯ್ತದ ಅಷ್ಟು ನೀವು ಗ್ರೂಪ್ ಕ್ರಿಯೇಟ್ ಮಾಡಿ ಒಂದ್ಸತಿ ಮೆಸೇಜ್ ಹಾಕಿ ಏನ್ಂತ ನೋಡೋಣ ನೀವು ಎಷ್ಟ ಜನದ ಆಡ್ ಮಾಡ್ತೀರಾ ಆಡ್ ಮಾಡಿ ನಾನು ಎಷ್ಟ ಜನ ಸಿಗುತ್ತ ನಂಬರ್ ನಾನು ಆಡ್ ಮಾಡ್ತೀನಿ ಗ್ರೂಪ್ಗೆ ನೋಡಿ ಟೈ ಹೆಂಗಾಯ್ತದ ನೋ ನೋಡಿ ನೋಡಬುಟ್ಟು ಕೇಳಿ ಎಲ್ಲಾರನೂ ಏನಂತಾರೆ ಏನು ಅಂದ್ರೆ ಇವರೇ ಒಪ್ಕೊಂಡ್ರೆ ಟೆಂತ್ ಗ್ರೂಪ್ ಬ್ಯಾಚು ಹೋಗಣ ಇಲ್ಲಾ ಅಂದ್ರೆ ಏನಾಯ್ತದ ಇಲ್ಲಾಂದ್ರೆ ನಿಮ್ ಫ್ರೆಂಡ್ಸ್ ಬರ್ತೀನಿ ಅಂದ್ರ ಅವ್ರ ಜೊತೆನೆ ಹೋಗೋಣ
ಈಗ ಯಾರನ ಬರ್ಲಿ ಬಿಡ್ಲಿ ಬ್ರೋ
ಹಾ ಹಾ
ನೀವ್ ಬನ್ನಿ ಬ್ರೋ ಬಂದಾರ್ ಬರ್ಲಿ ಬಿಟ್ಟಾರ್ ಬಿಡ್ಲಿ ನಾವ ಹೋಗೋಣ ಬ್ರೋ
ಹ್ಮ್ ಬ್ರೋ ನಾ ಫಿಕ್ಸ್ ಆಗಿದ್ದೀನಿ ಮನೆಲ್ಲ ಕೇಳ್ಬಿಟ್ಟ ಹೇಳ್ತೀನಿ ನೀವು ಈಗ ಕನ್ಫರ್ಮ್ ಮಾಡಿರಿ ನೋಡಣ ಹೋಗಣ್ ಸರಿ ಬ್ರೋ ಆಯ್ತು ಏನಿಲ್ಲ ಬ್ರೋ ಹ್ಮ ಆರಾಮ ಬ್ರೋ
ಹ್ಮ್ ಸರಿ ಬ್ರೋ ಮತ್ತೆ
ಹಾ ಸರಿ ಬ್ರೋ ಆಯ್ತು ಕಾಲ್ ಮಾಡ್ತೀನ್ ಬ್ರೋ ನಾಳೆ
ಹಾ ಸರಿ ಬ್ರೋ
ಹ್ಮ್
ಹ್ಮ